ಕಣಸಲ್ವಾ
ಹ ಕೇಳಿಸತೈತೆಬ್್ರರು
ಏನ್ ಮಾಡ್ತಿದ್ದೀರಾ
ಏನಿಲ್ಲಬ್ರು ಹಿಂಗೆ ಸುಮ್ಮ್ನೆ ಕೂತಿದ್ದೆ ಮನೇಲಿ ಅದು ಇ ಹೇಳ್ತಿದ್ರ ಹಂಗಗೆ ಇದ ಹೇಳ್ಕೊಂಡ್ ಕೂತಿದ್ದೆ
ಹ್ಮ್ ಮತ್ತೇಂದ್ರ ಸಮಾಚಾರ ತುಂಬಾ ದಿನಾನ ಮಾಡ್ಬಿಟ್ಟಿದೀರ
ಏನಲ್ಲ ಅವರು ಹೇಳ್ಬೇಕು
ಹೌದಾ ಹಾಸ್ಲ ಇದ್ರಂತೆ
ಇಲ್ಲ ಬ್ರೋ ಮನೇಲ್ಲ ಇದ್ದೀನಿ
ಹ ಟೆಂತ್ ರಿಸಲ್ಟ್ ಬಂತಂತೆ ಏನಾಯ್ತು ಟೆಂತ್
ಏನೋ ಬಂದೈತೆ ಬೋ ಫೈವ್ ತರ್ಟಿ ಏನೋ ಬಂದೈತೆ ಬ್ರೊಂ
ಇಶಪ ಜಂಡೆದದು
ಏ್ಟಿ ಟು ಪರ್ಸೆಂಟೇಜ್ ಬೋ
ಹ ಪರವಾಗಿಲ್ಲ ಅವ್ರ ಚೆನ್ನಾಗೆ ಬಂದಿದೆೆ
ಚೆನ್ನಾಗ್ ಬಂದೈತಬ್ರ
ಹೌದಾ ಆಮೇಲೆ ಮ ನಮ್ ಹೇಳ್ತಿದ್ರು ನಮ್ ಫ್ರೆಂಡ್ಸ್ ಹೇಳ್ತಿದ್ರು ಚೆನ್ನಾಗ್ ಬಂದಿದೆ ಮಾರ್ಕ್ಸ್ ಪರವಾಗಿಲ್ಲ ಅಂತ
ಹ
ಅದಕ್ಕೆ
ಹ ಒಬ್ರು ಏನ್ ಮಾಡೋಣೊಬ್ರು ನೆಕ್ಸ್ಟ್
ಮನೇೆಯಲ್ಲಿ ಏನಂತ ಹೇಳ್ತಿದ್ದಾರೆ
ಹ ಬ್ರೋ ಅವ್ರ ಸೈನ್ಸ್ ತ ಅಂತವ್ರೆ ನೀವು ಸಜೆಷನ್ ಕೊಡಿ ಬರು ಫಸ್ಟ್
ಹೌದಾೈ ಾಗಿದೆ ಸೈನ್ಸ್ ಅಂದ್ರೆ ನೀವು ಸೈನ್ಸ್ ಮಾಡ್ಬೇಕು ಅಂತ ನಿಮ್ಗೆ ಏನ್ ಇಷ್ಟ ಬ್ರೋ ನಿಮ್ಗೆ ಇಷ್ಟ ಹೇಳ
ಬ್ರರು ಯಾವ್ದ ಈಜಿ ಇರುತ್ತ ಅದ ಹೇಳಿ ಬರು
ಈಸಿ ಅಂತ ಎಲ್ಲಾ ಕಷ್ಟ ನ ಬ್ರ ನೀವ್ ಯಾವ್ದು ಈಸಿ ಇರಲ್ಲ ನಿಮಗ ಗೊತ್ತಲ್ಲ
ಡಿಪ್ಲೊಮಾ ಮಾಡೋಣ
ಅ್ರೆಬ್್ರೋ ನನಗ ನಾನ್ ಕೇಳ್ತಿರದ ಹೆಂಗ ಗೊಾ ನೀವು ಸೈನ್ಸ್ ಆದ್ಮೇನ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದರಾ ಅಂದ್ರೆ ನೀವು್ ಏನ್ ಬಿಿಕಾಮು ಬಿ ಸಿ ಎ ಅಗ್ರಿಕಲ್ಚರ್ ಬಿ ಸಿ ಎ ತುಂಬಾ ಇದೆ ಏಂದ್ರೆ ಸೈನ್ಸ್ ಮಾಡ್ತೀರಾ ನ್ ಮುಂದೆ ಪಿ ಸಿ ಎಂ ಬಿ ಇದೆ ಸೈನ್ಸ್ ಅಲ್ಲಿ ಪಿ ಸಿ ಎಂ ಜಿ ಇದೆ ಪಿ ಸಿ ಎಂ ಸಿ ತಂಡ್ರೆ ನೀವು ಬರೀ ಇಂಜರಿಂಗ್ ಮಾಡ್ಬೋದು
ಹೌದಬಾ
ಫೀಸ್ ಎಂ್ ಬಿ ಮಾಡಿದ್ರೆ ನೀವು ನೀಟು ನೀಟ್ ಬರ್ಬ ಇಲ್ಲಾಂದ್ರೆ ನೀವು ಮೆಡಿಕಲ್ ಫೀಲ್ಡ್ಗು ಹೋಗಬೋುದು ಬ್ರಾ ಒಳ್ಳೆ ೇಳೆ ಮಾಕ್ಸ್ ತಗೊಂಡು ಹೋಗು
ಹಾ ಹಾ
ಹಾ ಅಂದ್ರೆ ಈ ತರ ಇದೆ ನಿಮ್ ನಿಮ್ ಫ್ಯೂಚರ್ ಪ್ಲಾನ್ ಏಂತ ನನಗ್ ಗೊತ್ತಾಗ್ಬೇಕ
ಇಲ್ಲ ಒಬ್ಬ್ರೋ ರಮ್ದ ಏನಲ್ಲ ಕೆಲ್ಸಕ್ಕೆ ಹೋಣಂತ ನೆಕ್ಸ್ಟ್ ಪಿ್ರ ಪಿ ಯು ಸಿ ಮುಗಿಸಿ
ಟಿ ಮುಗ ಮೇಲೆ ಯಾರ್ ಕೆಲ್ಸ ಕೊಡ್ತಾರೆ ಬ್ರೋ ಹತ್ ಸಾವಿರ ಹದ್ನೈದು ಸಾವಿರ ಸಂಬಳಾನ ವಾಚ್ಮೆನ್ ಕೆಲ್ಸಕ್ಕೆ
ಒಬರು ಯಾವ್ದನ್ ಮಾಡ್ಬೇಕಲ್ಲ ಒಬ್ರು
ಮತ್ತೆ ಇ ಅಷ್ಟು ನೀ ಏನ್ ಮಾಡ್ತೀರಾ ನಾನ್ ಹೇಳೋದ್ ಹೆಂಗ ಗೊತ್ತಾ
ಹೌದ
ಹ್ಮ್ ಈಗ ನೀವು ಪಿ ಎಮ ಮುಕ್ಸ್ ಅನ್ಕೊಳ್ಳಿ ಮುಂದೆ ನೀವು ಚನ್ನ ಮಾರ್ಕ್ಸ್ ತಗಿದ್ರೆ ಮುೆ ಹಯರ್ ಎುಕೇನ್ ಓದ್ೇಬೇಕು
ಹೌದೌದು
ಇದ್ರ ಅಂತ ನಿಮ್ಗೆ ಅವ್ರೇಏನು ಅಂದ್ರೆ ಕೆಲ್ಸ ಕೂಡ ಅಷ್ಟು ಏನ್ ಇದಾಗಲ್ಲ ಅಲ್ವಾ
ಹೌದು ಬ್ರೋ
ನೀನ್ ಡಿಪ್ಲೋಮಾಾರ ಮಾಡಿದೆ ನಿನ್ ಬ್ರೋ ನಿಿನಗೆ ಹೈಯರ್ ಸ್ಟಡೀಸ್ ಮಾಡಬೇಕುಂತ ಏನು ಇಂಟ್ರೆಸ್ಟ್ ಇದೆಯಾ ಇಲ್ಲ ನಾರ್ಮಲ್ಲ ಆಗಿ ಅಂದ್ರೆ ಇವಾಗ ಟೂ ತ್ರೀ ಇಯರ್ಸ್ ಮಾತ್ರ ಓದಿ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕುಂತ ಇದ್ಯಾಾ ಅಂತ
ಟೂ ಇಯರ್ಸ್ ತ್ರೀ ಇಯರ್ಸ್ ಮಾಡಿ ಕೆಲ್ಸಕ್ ಹೋಗ್ಬೇಕು ಅನ್ಕೊಂಡಿವಿ
ಹ್ಮ್ ಅಂದ್ರೆ ಹಂಗ ಅದ್ರೆ ನೋಡಿ ಡಿಪ್ಲೊಮಾನೂ ಇದೆ ಡಿಪ್ಲೊಮಾನೂ ಇದೆ ಟೂ ತ್ರೀ ಇಯರ್ಸ್ ಆದ್ಮೇಲೆ ನಿಂಗೆ ಒಂದ ಕಾಲೇಜಗೆಲ್ಲ ಹೋಗ್ತಿಯ ಅನ್ಕೋ
ಹಾ
ಆ ಆದ್ಮೇಲೆ ಕೆಲಸ ಮಾಡ್ಬೋದು ನೀನ್ ಡಿಪ್ಲೋಮಾದ ಆದ ಮೇಲೆ ಕೆಲಸ ಹೋಗಬಹುದು ಬ್ರೋ
ಹಾ ಹೇಳಿ ಬ್ರೋ
ಹ ಒಂದ ಒಳ್ಳೆ ಇದಿದೆ ಡಿಪ್ಲೋಮೋ ಯಾವ ಒಂದ ಒಳ್ಳೆ ಬೇಸ ಇರೋ ಎಲೆಕ್ಟ್ರಿಕಲ್ ಅಂದ್ರೆ ಯಾವ್ದ್ರ್ ಬೇಸ್ ಇರೋ ನ ಹೋಗ್ತಿ ಅನ್ಕೋ ಕೋರ್ಸ್ ತಗೊತ್ತಿ ಅನ್ಕೋ ಡಿಪ್ಲೊಮಾದಲ್ಲಿ
ಹ ಹಾ
ಮುಂದೆ ನಿಂಗೆ ಎಲ್ಪ್ಫುಲ್ ಆಗುತ್ತೆ ಅದಾದ್ಮೇಲೆ ಕೆಲ್ಸಸ್ಕೋಬೋದು ನೀನು
ಹೌದ ಬ್ರೋ
ಹ್ಮ್ ಅದೀಗ ಹಂಗೂ ಮಾಡ್ಬೋದು
ಹಾ
ನಿಮ್ ಮನೆ ಸೈನ್ಸ್ ಮಾಡುವ ಅಂತ ಹೇಳ್ತಾಿದ್ದಾರೆ
ಹೌದು ಬ್ರೋ
ಅಂದ್ರ ಓದಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾಾ
ಹೌದು
ಹ ಎಂದ್ರೆ ನಿನಗೆ ಅಂದ್ರೆ ಬ್ರೋ ನಿಮಸು ಮನೆಯಂದು ಕೇಳ್ಬೇಕು ಹ್ಮ್ ಅವ್ರಗ್ ಓದ್ಸಾರಲ್ಲ ಪಾಪ ಅವ್ರನು ಕೇಳ್ಬೇಕಕ್ ಇನ್ನು ನಮನ್ ಕೇಳ್ ನಾನು ಸಜೆಷನ್ ಕೊಡ್ಬೋದು ಇವು ಓದೋದೆಲ್ಲ ನಿನಗ್ ಬಿಟ್ಟಿದ್ದು
ಹೇಳ್ಬೇಕು ಬ್ರೋ
ಅಂದ ಡಿಪ್ಲೊಮಾ ಮಾಡಬೋದು ನಿಂಗೇನು ಪ್ರಾಬ್ಲಮ ಆಗೋಲ್ಲ ಅದು ಡಿಪ್ಲೋಮ ನ ಮಾಡ ಮಾಡು ಡಿಪ್ಲೊಮದಲ್ಲಿ ಮಾಡ್ರೆ ನಮೇಲೆ ತ್ರ್ರೀ ಇಯರ್ಸ್ ಆದ್ಮೂ ಮುಂದೆ ಎಂಜಿನಿಯರಿಂಗ್ ಮಾಡಬೇಕು ಅಂತಾನ ಇರಲ್ಲ
ಆಯ್ತು ಬ್ರೋ
ಅಂದ್ರ ನೀನು ಅಂದ್ರೆ ಇಂಜಿಯರಿಂಗ್ ಮಾಡುದ್ರು ನೀನ್ ಇಂಜಿನಿಯರಿಂಗ್ ಮಾಡ್ದ್ಮೇಲೆ ಕೆಲಸ ಸಿಗುತ್ತೆ ಇಲ್ಲ ಡಿಪ್ಲೋಮಾದ ಆದ್ಮೇಲೆ ಕೆಲಸ ಸಿಗುತ್ತ ನಿನಗೆ
ಹ
ಅದರಲ್ಲಿ ಒ ಡಿಪ್ಲೊಮಾ ಮಾಡೋ ಆರಾಮ ಟ ತ್ರೀ ಇಯರ್ಸ್ ಡಿಪ್ಲೋಮ ಮಾಡ್ತ ಅಕೋ ಅಾದೇಲೆ ಕೆಲಸ ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ
ಹಾ
ಅಷ್ಟೆ ಇನ್ೇಏನಿಲ್ಲ
ಹೌದ ಬ್ರೋ
ಮನೆಗ್ ಹೇಳ್ತಿರೋ ಏನು ಓದ್ಬೇಕು ನಾನೇ ಮಾಡಣ ಅನ್ಕ ಮನೆ ಮಾಡೋಣ ಅನ್ಕೊೊಳ್ಳಿಸ ನೀನೇ ಮಾಡ್ಬಿಟೆ
ನಾನು ನಾನು ನಿಮ್ ಮಾಡೋದು ಅನ್ಕೊಂಡಿದ್ದೆ ಪಿ ಯು ಸಿ ರಿಸಲ್ಟ್ ಬಂತು ತಮ್ಮ್ ಮನೇಲಿ ನೋಡಿದ್ರೆ ಸೈನ್ ಅಂತಾರೆ ನಮ್ಮಪ್ಪ ನಮ್ಮ ಅಣ್ಣ ನೋಡಿದ್ರ ಆದ್ರೆ ಡಿಪ್ಲೊಮೋ ಮಾಡು ಬೇಗ ಕೆಲ್ಸ ಸಿಗತ್ತೆ ಅಂತಾರೆ
ಹಾ ಓಕೆ ಓಕೆ
ನಾ ಅದಕ್ಕೆ ನಿಿನ ಗೊತ್ತಿರೋಾನ ಕೇಳ ನೋಡಪ್ಪ ಒಂದ್ಸರಿ ನಿಂಗೆ ನಿಮ್ಮ ಫ್ರೆಂಡ್ಸ್ ಸಜೆಷನ್ಸ್ ತಾ ನಿಮ್ಮ ಸೀನಿಯರ್ಸ್ ಸಜೆಷನ್ಸ್ ತಾ ಕೇಳಿ ಹೇಳಿದ್ರು ಅದಕ್ಕೆ ನಿಮಗ ಮಾಡ್ದೆ ಬ್ರೋ
ಹೌದಾ
ಏನಿಲ್ಲ ಬ್ರೋ ಒ ನೋಡಿ ಡಿಪ್ಲೊಮಾನೂ ಮಾಡಿಂದ್ರೆ ನಿಮ್ಗೆ ಡಿಪ್ಲೊಮಾ ಮಾಡ್ತಿರ ನಿಮಗೆ ಸ್ಕಿಲ್ಸ್ ಎಲ್ಲ ಗೊತ್ತಾಗುತ್ತೆ ಅಂದ್ರೆ ನಿಮ್ ಏನ್ ಎಲ್ಲಾ ಕಲ್ತ್ಕೋತೀರಾ ಅಂದ್ರೆ ಕಂಪ್ನಿಲಿ ಹೋಗಿ ಯಾವ ತರ ಟಾಕಿಂಗ್ ಎಲ್ಲಾ ತಿಳ್ಕೋತಿರ ಬ್ರೋ
ಹಾ
ಡಿಪ್ಲೋಮನ್ ಬೆಸ್ಟ್ ನೋಡಿ ಹಗೆಲ್ಲ ಆರಾಮಾಗಿ ಆಗುತ್ತೆ ಬೇಯ ಕೆಲ್ಸದ ಅಂತೀಗಂತ ಬೇಯಾ ಕೆಲ್ಸತ ಅಂತಿಂದ್ರಲ್ಲ ಹ್ಮ ಎಲ್ಲ ಸಿಗೋ ಚಾನ್ಸ್ ಇರುತ್ತೆ
ಹ ಕೆಲ್ಸ ಅಂದ್ರೆ ಡಿಪ್ಲೊಮಾ ಆದ್ಮೇಲೆ ಕೆಲ್ಸಕ್ ಹೋಗ್ಬೋದ ಬ್ರೋ ನೀವು
ಹಾ
ಡಿಪ್ಲೊಮ ಕೆಲ್ಸಕ್ಕೆ ಹೋದಾರ ಆಮಾಗ ಅದೇನು ಪ್ರಾಬ್ಲಮ್ ಇಲ್ಲ
ಅದೇ ಬ ಯ ಯಾವ್ದ್ ಬೇಗ ಕೆಲ್ಸ ಸಿಗತ್ತೆ ಅಂತ ನಮ್ಗೆ
ಹ್ಮ ಅಂದ್ರೆ ನೀವ್ ಹಾಲ ದುಡಿಯದ ದೊಡಿತಿರಲ್ಲ ಬ್ರೋ
ಹಾ
ಆಲೆ ಈಗ ಒಂದ್ ಸ್ವಲ್ಪ ಓದಿ ಇವಾಗ ಈ ನಿಮ್ಗೂ ಒಳ್ಳೇದಾಗುತ್ತೆ ಇ ಇವಲ್ಲ ಕೆಲ್ಸ ಅಂದ್ರೆ ಕೆಲ್ಸ ಅಂದ್ರೆ ಎಷ್ಟೊಂದ್ ಓದನೆ ಮಾಡ್ಬಿಡಿ
ಫಸ್ ಓದಿ ಆಮೇಲೆ ನೋಡೋಣ ಮುಂದೆ
ಅದೇಬ ಬ್ರೋ ಯಾವ್ದಾರ ಕೆಲ್ಸ ಬೇಗ ಸಿಗ್ಬೇಕು
ಹಂಗ ಅಂತ ಹೇಳ ಸ್ಯಾಷನ್ ಹಂಗ ಯಾವ ಈಜಿ ಇರಲ್ಲ ಬ್ರೋ ಎಲ್ಲ ಕಷ್ಟ ಕಷ್ಟದಿಂದ ನೆ ಬರೋದು ನೀವೀಗ ಅಂದ್ರೆ ಅಷ್ಟ್ ಬೇ ಕೆಲ್ಸ ಸಿಗುತ್ತೇವಲ್ಲ ಡೌಟೇ
ಹಾ ಹಾ
ಈಗ ನಿಮ್ಗೆ ಗೊತ್ತಲ್ಲ ಕಾಯದ್ರಲ್ಲಿ ಕಾಯಿದ್ಮೇಲೆ ಎಲ್ಲ ಸಿಗೋದು ಅಂತ
ಹೌದು ಬ್ರೋ
ಬಿಸ್ ಬೇಗ ಯಾವು್ದೂ ಸಿಗೋಲ್ಲ ಅವರು ನೀವು ಇಂಜಿನಿಯರಿಂಗ್ ನಾ ಪಿ ಟೆಂತ್ ಆದ್ಮೇಲೆ ನಿನ್ನ ಟು ಇಯರ್ಸ್ ಪಿ ಯು ಮಾಡ್ಬೇಕು ಆಮೇಲೆ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು
ಹ ಹಾ
ಇ ಎಲ್ಲ ಹೆಂಗಗೆ ಹೆಂಗ ಇರುತ್ತೆ ಅಂತ
ಹೌದ ಬ್ರೋ
ಹ್ಮ
ಇನ್ನೇನ್ ಬ್ರೋ
ಅಲ್ಲ ನೀವ್ ಹೇಳ್ಬೇಕು
ಏನಾಯ್ತ ಬ್ರೋ ನಮ್ಮದು ನೀವ ಹೇಳಿದಿ ನಾ ಕೇಳ್ತೀವರು
ಅದೇ ಮಾಡಿ ಬ್ರೋ ಅಂದ್ರೆ ನಿಮ ಮನೆಲ್ಲ ಕೇಳ್ಕೊ ನಿಮ್ಮ ಅಣ್ಣರ್ಲ್ಲಾ ಕೇಳ್ಕೊ ಮಾಡಿ
ಹಾಗೆ ಬ್ರೋ ನಮ್ಮ್ ಅಣ್ಣ ಡಿಪ್ಲೊಮ ಮಾಡಕ್ ಹೇಳ್ತಾರೆ ನಮ್ಮಪ್ಪ ನೋಡಿದ್ರೆ ಪಿ ಯು ಸಿ ಪಿ ಸಿ ಎಂ ಅಂಬಿ ತಾಳಪ್ಪ ಪಿ ಸಿ ಎಂ ಬಿ ಮಾಡಿದ್ರೆ ನೀನು ಪಿ ಸಿ ಎಮ್ ಬಿ ತಗೊಂಡ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೋದು ಡಿಗ್ರಿ ಮಾಡ್ಕೋಬಹುದು ಏನ್ ನೀನ್ ಏನ್ ಬ ಯಾದ್ರರು ಮಾಡ್ಕೋಬಹುದು ಡಿ ನೀನ್ ಕಾಮರ್ಸ್ ತಂಡ್ರೆ ಏನಿಲ್ಲ ಮತ್ತೆ ಕೆಲಸಗಳು ಅಷ್ಟು ಬೇಗ ಕೆಲ್ಸ ಸಿಗಲ್ಲ ಅಂತಾರೆ ನಮ್ಮ ಅಣ್ಣ ನೋಡಿದ್ರೆ ಡಿಪ್ಲೊಮಾ ಮಾಡು ಕೆಲ್ಸಾನು ಬೇಗ ಸಿಗ್ತದೆ ನೀನ್ ಬೇಕಾದ್ರೆ ಇಂಜಿನಿಯರಿಂಗು ಮಾಡ್ಬೋದು ನಮ್ಮ ಅಣ್ಣ ಅಂತದೆ
ಹಾ ಹಾ
ಅದೇಬ್ರ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ
ಆಿರು ಹಂಗಗೆ ಕೇಳ್ಪಟ್ಟೆ ಮೊೇನ ಅದ್ ಪಕ್ಕ ದೂರಲ್ಲಿ ಏ ಜಸ್ ನಡತಂತೆ
ಹೌದ ಬ್ರೋ ನಿಮ್ಮನ್ನೆಲ್ಲ ಕರಿ ಬ್ರೋ ನಿಮ್ಮನ್ನೆಲ್ಲಾ ಕರಿ ಚಾಗ ಎಲ್ಲಾ ಬೇಜಾರ್ು ಕೊಡ್ಬೇಡ್ರಿ
ಹ ಪರವಾಗಿಲ್ಲ ಅವರು ಎಲ್ಲಿ ನಾನ್ ಕೆಲ್ಸಲ್ಲ ಇದೀನ ಇದ್ಲ್ಲಿ ಬರಲಿ
ಬರ್ತಿರೋ ಬಿಡ್ತಿರೋ ಒಂದ್ ಮಳಕ್ ಕರಿಬೇಕಿತ್ತು ನಾವವುೂನು
ಹ್ಮ್ ಅದೇ ಗೊತ್ತ ನನ್ಗೂ ಬರ್ತಿರ್ಲ್ಲ ಬರೋ ಈಗ ನಿಮ್ಗೆ ಬೇಜಾರ್ು ಮಾಡ್ಸಕು ಇಷ್ಟ ಇರ್ಲಲ್ಲ ಬಿಡಿ ಈ ಕರ್ದಿದ್ರು ಅಂದ್ರೆ ಮತ್ತೆ ಬರಕ ಹೋಗ್ತರ ಕೆಲ್ಸ ರಜಾ ಕೊಡದ ಬ್ರೋ ಅದಿಕ್ಕೆ
ಒಂದ್ ಮಾತ್ ಕರಿಬೇಕಿತ್ತು ನಾನುನು ನನ್ ಕರ್ದಿಲ್ಲ ನಿಮ ನನ್ನ ಬೇಜಾರ್ು ಪಟ್ಕೊಂಡ್ಬಿದರು
ಏ ಹಂಗೇನಿಲ್ಲ ತಾಳಿರು ನೀವ ಅದ್ರಗ್ ಏನಿದೆ
ಕರಿೀಬೇಕಿತ್ತು
ಮನೇಲಿ ಹೇಳ್ತಿದ್ರು ಮನೇಲಿ ಹೇಳ್ತಿದ್ರಲ್ಲಾ ಅದಕ್ಕೆ ಒಂದು ಇದು ಹಬ್ಬ ಇತ್ತು ಅಂದ್ರೆ ಜಾತ್ರೆ ನಡೀತಿತ್ತು ಬರ್ಬೇಕಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗರ್ ಇತ್ತು ಅಂತ ಹೇಳ್ತಿದ್ರು
ಹಾ ಹೌದಬ್ರು
ಓಕೆ
ಇಲ್ಲ ಅವರು ಕರಿಬೇಕಿತ್ತು ನಾನು ಒಂದ್ ಮಾತ್ ನಿಮ್ಮನ್ನ ಕರಿಲಿಲ್ಲ ನಾವು ಬೇಜಾರ್ಪಟ್ಕೋ ಬಿಿಡಿಬರು ಬೇಜಾರ್ಪಟ್ಕೋ ಬಿಿಡಿಬರು
ತ್ತ
ಏನೈತಿಬರು ಹೇಳ್ಬೇಕು
ದನ ತೊಂದ್ರ ಅಂತೆಂತ ಮನ್ನಿ ಹೇಳ್ತಿದ್ರು
ಹೌದು ಬರು ತಂದೀವಿ ಎರಡು ತಂದೀವಿ ಬ್ರರು
ಸಿೀಮೆ ಸ ನಮ್ರರು
ಹ್ಮ ಸೀಮ ಸಬರು
ಹಾಾಲ ಎಲ್ಲ ಅಂದ್ರೆ ಸೆವೆನ್ ಮಾಡ್ತರಲ್ಲ ಹಾಲ್ ಕೊಡುತ್ತ
ಬ್ರೂ ಈಗ ಹಾಲ್ ಕೊಡತ್ತೆ ಬ್ರೂ ಈಗ ಒಂದ್ ದಸ ಎಂಟಟ್ ಲೀಟರ್ ಕೊಡುತ್ತೆ ಇನ್ನೊಂದ್ಸ ಹನ್ನೆರಡ್ ಲೀಟರ್ ಕೊಡುತ್ತೆ ಅವರು ಪರವಾಗಿ ಇಲ್ಲ ಬ್ರೋ ಧನತ ಬ್ರೋ
ಸರ ಹಾಕಿದ್ಯಾಾ
ಉಂಟರು ಅಲ್ಲೇ ಅವ್ರ ಹತ್ರನೆೇ ಕರ ಹಾಕಿದು ಎರಡುನು
ಹಾ ಓಕೆ ಕೆ ಅಕ್ಕ ಅವರು ಇಟ್ಕೊಂಡ ನಿಮಗೆ ಮಾತ್ರ ಇದ ಕೊಟ್ಟಿದ್ದಾರೆ ಹೌದಯ
ರಾನು ಕೊಡ್ತಿೀವಂದ್ರು ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರಲಿಲ್ಲಬ್ರು
ಹ್ಮ್ ಹ್ಮ್ ಹ್ಮ್
ಕರಾನ ಕೊಡ್ತೀನ ಅಂದ್ರು
ಹ್ಮ
ರೇಟ್ ಜಾಸ್ತಿ ಆಗತ್ತೆ ಅಂತ ತರ್ಲೆಲ್ಲ ಒಬ್ರು ಬೇಡ ಏನಕ್ಕೆ ಸುಮ್ನೆ
ಹಾ ಎಲ್ಲಬ್್ರರು ಮನೆ ಕಡೆ ಅಂದ ್ರೆ ನೀ್ ಮನೆಗಡೆ ನೋಡ್ಕತೀರ ನೀ ಇವಾಗ ಸಜ್ಜಿಗೆ
ಹಾ ಈಗ್ ಸದ್ಯಕ್ಕೆ ಮನೆ ಕಡೆ ನೋಡ್ತಾ ಇದ್ದನ್ರು
ಸರಿ ಆಯ್ತಬ್್ರ ನಾನು ನನ್ಗು ಸ್ವಲ್ಪ ಕೆಲ್ಸ ಬಿಸಿಿ ಇರ್ತನಲ್ಲ ಫೋನ್ ಇರ್ತಕ್ ಆಗಲ್ಲ ಬೇಜಾರ್ ಪಡ್ಕೋಬಡಿ ಹ್ಮ್ ಬರ್ತೀನಲ್ಲಾ ಊರಿಗೆಗ್ ಬಂದ ಒಂದ್ಸಲ್ ಸಿಗಂತ ಅಳಿ ಯಾವ್ದು ಫೋನ್ ಮಾಡ್ತೀನಿ
ಹ ಊರ್ಗ್ ಬಂದಾಗ ಫೋನ್ ಮಾಡಿಬರು ಮಿಸ್ ಮಾಡ್ಬಿಡಿಬರು
ಹಾ ಮಾಡಂತ ಹೇಳಿಬ್ರ ಫಿಕ್ತಿನಲ್ಲ ಫೋನ್ ಮಾಡ್ತೀನಿ
ಹ್ಮ ನೀವು ಹಂಗಂತೀರ ಮತ್ತೆ ಫೋನ್ ಮಾಡಲ್ಲ ಏನಿಲ್ಲ
ಇಲ್ಲ ಇಲ್ಲ ಆತರ ಇಲ್ಲ ಬರ್ತೀನಲ್ಲ ಈಗ ಅಂದ್ರೆ ಬರ್ತೀನಿ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಹ ತಟೂರ್ತ ಸಮುಯ ಬರ್ತೀನಿ್ರ ಮಾಡ್್ದನ್ ದಾಳಿ ಹಾ ಸರಿ ಇಬ್ರಾ ಆಯ್ತು